ಭೀಮ ನಮಸ್ಕಾರ
ಹಲೋ
ಭೀಮಾ ಕತ್ದಲ್ಲ ಭೀಮಾ
ಹಾ ಕೇಳತ ದಳಸ್ ವರ್ಷ
ಹ ನಾನ್ ಪರ್ಸು ಗೊತ್ತಾಯ್ತಾ ಏನು ಫೋನೇ ಮಾಡ್ಲಿಲ್ಲಲೋ
ಏ ಬಿ ಸಿ ಇದೇವಪ್ಪಾ ಮಾಡಲ್ಲದಕ್ಕೆ
ಹೌದಾ ಏನ್ ಮಾಡಕತ್ತ ಎಲ್ಲಿದ್ದಿ ಊರಾಗಿದ್ದೇ ಬೆಂಗ್ಳೂರ್ ಆರಾಮದೆೇ ನೋಡಪಾ ಊರಲ್ಲೆಲ್ಲಾ
ಹ ಬೆಂಗ್ಳೂರ್ದಿ ಇವಾಗ ಊರಿಗೆ ಬಂದಿದ್ ನೋಡ್ರಿ ರೀಸೆಂಟ್ ಆಗಿ
ಹೌದಾ ಈಗ ಈಗ ಜಸ್ ಬಂದಿರನು
ಹ ಒ ಇಲ್ಲ ಎಲ್ಲ ಫೋರ್ ಡೇಸ್ ಆಯ್ತೆ
ಹೌದಾ ಅದು ಮತ್ತೆ ನಿಂದು ಡಿಗ್ರಿಿಯಲ್ಲಿ ಅಡ್ಮಿಷನ್ ಮಾಡಿದಿ ನೀನು
ಶಾಫೋರ್ ಗೌರ್ಮೆಂಟ್ ಕಾಲೇಜ್ ಶಾಫೋರ್
ಹೌದಾ ಹಾಗೆ ಇಲ್ಲ ಅದೇ ಕೇಳಿದ್ರೆ ನೀನ್ ಮತ್ತ ಪಿ ಯು ಸಿ ಆ ಅಕ್ಕಾನ ನೀ ಎಕಡೆ ಹೋಗದೆ ಎಕಡೆ ಎಲ್ಲಪ್ಪ ನಾನ ಎಕಡೆ ಬಂದೆ
ಇಲ್ಲ ಪಿಯೂಷ್ ಆಗೋಣ್ಣ ಅಲ್ಲಿ ಡೈರೆಕ್ಟ್ ಎಕ್ಸಾಮ್ ಮಾಡಿ ಹೋದ ನನ್ ಬೆಂಗ್ಳೂರು
ಹೂ ಹೌದಾನ
ಈಗ ಎಕ್ಸಾಮ್ ಆದವು ಬಂದಿನಿ
ಹೌದಣ ಏನ ಪೇಪರ್ ಮು ಏ ಲಾಸ್ಟ್ ಸೆಮ್ಮನ
ಹಾ ಲಾಡ್ಸಾಮ
ಹೌದ ಏನ ಹೂ ಪೇಪಾರ ಎಷ್ಟ ಎಷ್ಟ ಮುಗಿದವು
ಹ ಫೆಬ್ರವರಿ ಮೊನ್ನೆ ಒಂದ್ ವಾರ ಆಯ್ತಲ್ ಬಂದು ಒಂದು ಮೂರು ಮೂರ್ ಮುಗ್ದವ ನ ನಾಕೇ ನೋ ಉಲ್ಡಿರಬೇಕು ಮರು ಮೂರು ಮೂರಳಗರೆ ಆರಾವಲ್ಲ ಆರ ಅಲ್ಲ ಸಿಕ್ಕ ಸೇಮ್ ಹಾ ಎಲ್ಲಸು ಕ್ಲಿಯರ್ ಆದ ಹ
ಹೌದೌದು ಹ ಮತ್ತೆ ಮತ್ತ ಏನಲ್ ನೋಡ ಅದಕ್ಕೆ ಫೋನ್ ಹಚ್ಚಿದೆ ನಾನು ಇದು ಹೊಸ ನಂಬರ್ ಅವದೆೇನಲ್ಲಿ ನಿಂದು ಕೂನರ್ಲ್ಲಿ ನಾನು ಯಾರ್ದಂತ ಮಾಡಿದ್ದೆ ಈಗ ಜಸ್ಟ್ ಕಾಲ್ ಮಾಡಿದ್ದ ನಾನ್ ನಿನ್ಗ
ಹೌದು ನಾ ಮೊನ್ನೆ ಕಾಲ್ ಮಾಡಿದ್ದೆ ಮನ್ನಿ
ಹೌದು ಇಲ್ಲ ಫೋನ್ ನನ್ನಲ್ಲಿ ಇದ್ದುದಿಲ್ಲ ನಾನು ಆಫೀಸ್ ವರ್ ಹ ಹೋಗಿದ್ನಲ್ಲ ಹಂಗಾಗಿ ಫೋನ್ ಯೂಸ್ ಮಾಡಿಲ್ಲ ನಾನು ಹೌದೌದು ಹೂ ಎಲ್ಲ ಪೇ ಆರಾಮ್ ಆರಾಮ ಅೇನ್ ನೋಡು ನಂದುನು ಅದ ನಂದನ ಈಗ ಬಿ ಎ ಥರ್ಡ್ ಸೇಮ್ ಇದೀನಿ ನಾನು ಹ ದೇವದುರ್ಗ ಇದ ಅದಲ್ಲ ಕೆಣದ ಮುರ್ಗಪ್ಪ ಅಂತಿಲ್ಲ
ಹಾ ಹೌದೌದೌದು
ಬಸವ ಕಾಲೇಜ್ ಆ ಸೈಡ್ ಅದ ಇದು ಈ ಸೈಡ್ ಈ ಕಡೆ ಅದ
ಹಾ ಹಾ ಏನೆಲ್ಲಾ ಆರಾಮಲ್ಲ
ಆರಾಮ್ ಆರಾಮಿದೀನಿ ನೋಡು ನೀನು ಹೌದಾ ಈಗ ಹಂಗೆ ಆ ಇದು ಮೊರ ಮೊ ಮೊರ ಮನ ಆಗ್ತಗಂತ ಬಂದಿದೆನಾ
ಹಾ ಮೊರಮ್ಮನನ್ ಆಗ್ತವ ಅಂತಂದ ಹಂಗೆ ಎಕ್ಸಾಮ್ ಕ್ಲಿಯರ್ ಆಗ್ತವ ಅಂತಂದಂದು ಬಂದ್ದೀನಿ
ಹೌದ ಹೌೌ ಹೌದ ಹೌ ಏ ಇವ್ರು ಕುಮಾರ್ ಗಿಮಾರ್ ಫೋನ್ ಹಚ್ಚಿದ್ರನು ಬಿ ಇ ಅಬ್ದುಲ್ ಭಾಷ ಕುಮಾರ
ಹಾ ಕುಮಾರ್ ಹಚ್ಚಲ್ಲಪ್ಪಾ ಅಬ್ದುಲ್ ಬಾಷ್ ಹಚ್ಚಿದ್ದಮ್ಮ ಮೊನ್ನೆ
ಹೌದಾ ಅದೇನ ಅಬ್ದುಲ್ ಭಾಷಂದು ಆ ಪೇಪರ್ ಏನ ಕೆಲವೊಂದ್ ಬ್ಲಾಕ್ ಬ್ಯಾಕ್ ಅದಾವ ಅಂತಂದ ಅಂದ್ರ ಕೆಲವೊಂದ್ ಪೇಪರ್ ಬ ಹ ಇದಾಗ್ಯ ನಾವ್ ಫೇಲ್ ಆಗ್ಯಾವನು ಅವದೇಏನ ಬರ್ದನಂತದು ಮತ್ತೆ ರಿಸಲ್ಟ್ ಬಿಟ್ರಂತ ಹಂಗಾಗಿ ಅದು ಬಂದಿಲ್ಲ ಅಂತಂದವ
ಹ ಯೂನಿವರ್ಸಿಟಿ ಹೋಗ್ಬೇಕ ರಾಯಚೂರು ಯೂನಿವರ್ಸಿಟಿಗೆ ಅಲ್ಲಿ ಹೇಳ್ತಾರೆದು
ಯುನಿವರ್ಸಿಟಿಿಗೆ ಹೋಗ್ಬೇಕಂತಂದ ಅದಕ್ಕೆ ಕೇಳಿದ ಅದು ಅವಂದ ನಂಬರ್ ಅಲ್ಲಿ ಹೋಗಿ ಅದ ಆಲ್ತಿಗಟ್ಟು ಬರ್ದಿರ್ತನಲ್ಲ
ಹಾ
ಅದ್ರದ ಆಾಲ್ ಟಿಕೆಟ್ ತಗೊಂಡ್ ಹೋಗಿಸ ಕಾಲೇಜ್ ಕಡೆಯಿಂದ ಸಲ್ ಸೈನ್ ಹಸ್ಸಂದ್ ಗೈಸಿಂದ್ ಹೋಗ್ಬೇಕಂತ ತ್ತಾ ಅದೇ ಅಂದಾವ ಮೊನ್ನೆ ಅಂದ
ಹಾ
ನಾನ್ ಅದಕ್ಕೆ ನೀನ್ ಮತ್ತೆ ಅದೇ ಕಾಲೇಜ್ ಅಲ್ಲ ಹಂಗಾಗಿ ಗೊತ್ತಿರದಂತ ತಂದಗೆಸ ಇದ್ ಮಾಡಿದ.
ಹೌದೌದ ಅಂದಿದ್ದ ಬಿಡ ರಿಸಲ್ಟ್ ಬಂದಲ್ಲ ಅಂತ ಅಂತಿದ್ದ ನಾನ್ ಹೇಳಿದ್ದೆ ಹೆಂಗಿಂಗ ಅಂತ ಅಂತೇಳಿ ಸರನ್ ಕೇಳ ಸರ್ ಕೇಳ ಕೆಸಂದ ಬರ್ಬೇಕ ಅಂದ್ರ ರಾಯಚೂರು ಯೂನಿವರ್ಸಿಟಿಗ ಹೋಗಿ ಬಾ ಅಂತ ಹೇಳಿದ್ದೆ. ನಾನೇನು ಹೋಗಿದ್ ಹೋಗಿದ್ನೋ ನಾ ಹೋಗಿಲ್ಲ ನಾನು ನಾ ಬೆಂಗ್ಳೂರು ಹೋದೆ ಅವಾಗ.
ಹಿಂಗ ಹ್ಮ್ ಹ್ಮ್ ಹೌದಾ ಮತ್ತ ಅದು ಯೂನಿವರ್ಸಿಟಿ ಹೋಗಿ ಈಗ. ಮತ್ತ ಈಗ ಯಾಸೇಮ್ಮ ಇದ್ರ ನೀವು ಲಾಸೇಮ್ಮ ಏನ.
ಹ ನಾವು ಲಾಡ್ಸಮ ನಾವು ಸಿ
ಅ ಸಿಕ್ಸ್ ಸೆಮಿಸ್ಟರ್ ಅದವೇನು ಹೌದು ಹೌದು ಎಷ್ಟ ಅದವ ಸಬ್ಜೆಕ್ಟ್.
ಸಬ್ಜೆಕ್ಟ್ ಸಿಕ್ಸ್ ಸೆಮಗ್ ಆರ್ ಬರ್ತಾವಲ್ವಾ. ಹ ಆರವ ಪೊರ್ಸ ಸೇಮೂ ತರ್ಡ್ ಸೆಮ್ಮು ಇವು ಸೆಕೆಂಡ್ ಸೆಮ್ಮು ಫರ್ಡ್ ಸೆಮ್ಮ್ಲಿಂದ ಎಂಟ ಬರ್ತಾವ ಸಬ್ಜೆಕ್ಟ್. ಫೈವ್ ಸೇಮ್ ಸಿಕ್ಸ್ ಸೇಮ್ ಸಿಕ್ಸ್ ಬರ್ತವ.
ಹ್ಮ್ ಅವಂದು ಇವುಂದು ಮತ್ತ. ಮತ್ತೆ ಮೈಬೂ ಇಬ್ರದು ಪೇಪರ್ ಬ್ಯಾಕ್ ಅದಾವ ಅಂತ ಅಂದಾವ.
ಹಾ
ಹ ಅದಕ್ಕೆ ತಕೊಂದಿಲ್ಲ ಹೋಬೇಕಂತ ಅಂದಿದ್ದವ ಅಬ್ದುಲ್ ಬಾಷ ಮೊನ್ನೆ ಅದಕ್ಕೆ ಅ ನೀನುನು ಮತ್ ಅದೇ ಕಾಲೇಜದವಲ್ಲ ಹಂಗಾಗಿ ಹೋಗ್ಯಾರನ ಅಂತ ಕೇಳಿದೆೆ ನಾನು. ಹೆಂಗದೋ ಯೂನಿವರ್ಸಿಟಿ ಚಲೋದ ಅಲ್ಲಿ.
ಹಾ ಯೂ ಯುನಿವರ್ಸಿಟಿ ಚಲೋ ಅದ ಈಗ ಎಲ್ಲಾ ನಮ್ಮ ಶಾಪುರ್ ಗುಲ್ಬರ್ಗ ಯೂನಿವರ್ಸಿಟಿ ಮಾಡಿದರಲ್ಲ ಅಲ್ಲಿ ನಮ್ಗ ದೂರ ಆತ ತು ಅಂದ್ರನು ಇಕಡ ಬೆಸ್ಟ್ ಅನ್ಸತ ರಾಯಚೂರು ಯೂನಿವರ್ಸಿಟಿ.
ಹೌದೌದು ಇಲ್ಲ ಚಲೋ ಅದ ಅಂದ್ರ ಅಲ್ಲಿ ಬಾಳ ರಾಯಚೂರಿಂದ ಹೊರಗಡೆ ಅದಲ್ಲ ಅದು. ಇದು ಮಂತ್ರಾಲಯ ರೂಟ್. ಟೇನ್ ಇರ್ಬೇಕ ಅದು.
ಹ ಮಂತ್ರಾಲಯ ರೂಟ್ ಕಡೆ ಬರ್ತದ ಸ್ವಲ್ಪಸ
ಹೌದೌದೌದೌದು ಏ ಇಲ್ಲಿ ಅದೊಂದೊಂದು ಅರವತ್ ಎಪ್ಪತ್ತ ಎಕ್ರೆ ಅದೇನಪ್ಪಾ ಜಾಗ ಆ ನಮನ ದೋಡ್ದದೇನ ನಾನು ಇಲ್ಲಿ ಸ್ಟೇಟಸ್ ಇಟ್ಟಿದ. ಇದ್ರಲ್ಲ
ಹಾ ಇಲ್ಲ ಇಲ್ಲ ಇರ ಆದ ಆದ ಅರವತ್ತ ಎಪ್ಪತ್ತಕ್ಕರ
ಹ್ಮ್ ಹೌದೌದ ನಿಂದಂತ್ರ ಎಲ್ಲಾ ಕ್ಲಿಯರ್ ಅದವಪ್ಪ ಅವ್ರದ್ದೇ ಇಬ್ರದು ಹೆಂಗೋದು ಅವ ಹಿಂದನಿದ್ರಲ್ಲ ನಿ
ಹಾ ಹೌದು ಸರಿ ಸ್ವಲ್ಪ ಅವು ಏನ ಎಕ್ಸಾಮ್ ನಲ್ಲಿ ಸ್ವಲ್ಪ ಏನ್ ಮಾಡ್ಯಾರ ಏನಿಲ್ಲ. ಸೊ ಬ್ಯಾಕಾಗ್ಯಾವು ಏನ್ ಏನ್ನ್ ಯಾವ್ದನದಿದು. ಸ್ಯಾಡ್ ಸಾಂಬಾರ್ದು ಕ್ಯಾರೆಕ್ಟರ್ ಅಂದ್ರೂ ಒ್ ಸರಿ ಬರದಲ್ಲ ಅದು
ಹೌದೌದು ಇಲ್ಲ ಅದು ಅವುಂದು ರಿಜಿ ರಿಜಿಸ್ಟರ್ ನಂಬರ್ ಇರ್ ಅಲ್ಲ ಅದ ರಿಜಿಸ್ಟರ್ ನಂಬರ್ ಅವ್ ಮೈಬ ಏನಂದ ನನಗ ರಿಜಿಸ್ಟರ್. ರ್ ನಂಬರ್ ಅದು ಬರ್ದನಲ್ಲಾ ತಪ್ಪ ಬರ್ದ್ ಬಿಟ್ಟಾನ ಅದು ಬೇರೆ ಜ್ಯ ಜಾಗಕ್ಕ ರಿಜಿಸ್ಟರ್ ನಂಬರ್ ಹಾಕದ್ ಬುಟ್ಟ ಅದು ಅದು ಬು ಬುಕ್ಲೆಟ್ ನಂಬರ್ ಇರ್ತದ ಅದ ಹಾಕ್ಬಿಟ್ಟನ ಅವ್ನು.
ಹೌದೌದೌದು ಹಂಗಾಗಿ ಅವು ರಿಸಲ್ಟ್ ಬರಲ್ಲ ಒಂದೊಂದು.
ಹ್ಮ್ ಎಲ್ಲಾ ಫೋಟಾ ಫೋಟೋ ಹಾಕಿದ ನನಗೆ ಈ ತರ ಮಾಡಿನೋ ನಾನು ಹಂಗಾಗಿ ರಿಸಲ್ಟ್ ಬಂದಿಲ್ಲ ನಂದಂತಂದ.
ಹಾ
ಹ ಹ್ ಹೆ ಚಲೋ ಮಾಡಿತೋಪ್ಪ ಮತ. ಅವು ಹಿಂಗ ಈಗ ಮತ್ ಸಿಕ್ಸ್ ಸೇಮ್ ಮುಗ್ಯಾಕ್ ಬಂತಲ್ಲಾ ಹಂಗಾಗಿ ಈಗ ಕೇಳ್ಕೊ ಬಂದ್ರ ಗೊತ್ತಾಗ್ತದ ಅಲ್ಲಿ. ಅಲ್ಲಿ ಯಾರ ಅದಾರ ಅಲ್ಲಿ ಗಣೇಶ ಸರನ್ ಅಂತ ಅದಾರ ಒಂದ್ಸಲ ಅ ಕಾಲೇಜ್ ಕಡಿಂದ ಇದು ಮಾಡ್ರಿ ಫೋನ್ ಹಚ್ಚಿ ಕೇಳ್ರ ಅವರು ಕಾಲೇಜಾಗ ಕೇರ್ ಮಾಡ
ಎಲ್ಲಿ ರಾಯಚೂರ ಇಲ್ಲಿ ನಮ ಕಾಲೇಜಾ
ನಮ್ ಕಾಲದಾಗ ಇಲ್ಲಿ ಮಲ್ಲವಣ್ಣ ಅಂತ ಅಾನವ ಅವಂದು ಅವ್ನಿಿಗೆ ಭಟ್ಟಿ ಮಾಡಿದ್ರ ಚೆ ನಮ್ದ್ ಮತ್ ಸೆಕೆ್ೆಮ್ ಬೇಕಕ್ ಐತಲ್ಲಾ ಅದು ಬರ್ದ್ವಿ ಅದು ರಿಸಲ್ಟ್ ಬಿಟ್ರ ಸರ್ ಹೇಳಕ ತರ ಇಲ್ಲಿೋಡ್ರ ರಿಸಲ್ಟ್ ಬಂದಿಲ್ಲಲ್ಲ ಅದು ರಾಯಚೂರ್ ಯೂನಿವರ್ಸಿಟಿ ಕೆಲ್ಸ ಮಾಡ್ತಾರಲ್ಲ ಅವ್ರ ಅವನಿಗೆ ಗೊತ್ತದ ಹ ಅವ್ನಿಗೆ ಸ್ಟಾಪಿಗೆ ಗೊತ್ತದಲ್ಲ ಅವನ ನಂಬರ್ ಅದ ಅವ್ನದಿ
ಹೌದೌದೌದು ಕಾಂಟ್ಯಾಕ್ಟ್ ಮಾಡ್ತ ತಗ
ಹಾ ಫೋನ್ ಹಚ್ಚಿದ್ರ ಗೊತ್ತಾಗ್ತದ ಅವಾಗ ಏನ್ ಮಾಡೇನಾ ಕೆಲವೊ್ ಹುಡುಗರ್ದು ಫೋನ್ ಹಚ್ಚ ಹಚ್ಚಿಿಗೆಸಿಂದ ರೊಕ್ಕನ ತಿಂದ ನಾವವು ಬಾಳ ಮಲ್ಲು ಅಂತ ಅನಲ್
ಹ ಹಾ
ಹ ಕೆಲವೊಂದ್ ಒಂದ್ ಪೇಪರ್ಗ ಮುನ್ನೂರು ನಾನೂರು ಹಂಗ ತಗೊಂಡಾನ ತಗೊಂಡಸ ರಿಸಲ್ಟ್ ಬರ ಮಾಡೇನಾ ರಿಸಲ್ಟ್ ಬರಂಗ ಮಾಡ್ಯನ ಬಟ್ ಅಂದ್ರ ರೊಕ್ಕ ತಿಂದ ನೋಡವ ನಾನನ್ ಹೇಳತ್ತೀಿನಿ ಈಗ ಇದು ಮಾಡ್ರಿ ಯಾಕಂದ್ರ ನಮ್ಮ ಮಾಮ ಸಹಿತ ಅಲ್ಲೇ ಓದಿದ್ದಾನ ಅಲ್ಲ
ಹಾ ಕಾಂಟ್ಯಾಕ್ಟ್ ಮಾಡ್ತಿ ತಗೋ ನೋಡಮ್ಮ ಅವ್ರನ್ನ
ಹಾ ಒಂದ್ಸಲ ಕೇಳ್ರಿ ರೊಕ್ಕಕ್ಕಿಕ್ಕಂದಂದ್ರೆ ಇಲ್ಲ ನಂಬರ್ ಅಷ್ಟೇ ಕೊಡ ಅಂತ ನಾವ್
ಸರಿ ಸರಿ ಅಬ್ಬಾ ಅಬ್ದು ಅಬ್ದುಲ್ ಬಾಷೆ ಹೇಳ್ತಿತ್ತುಗ ಈಗ ಅಂತೇಳಿ ಅವ್ನ್ ಕೇಳಿಗೆ ಎಷ್ಟ ಅ ಮಾಡ್ಸ್ತೆ ಹಾ ನಾ ನಾ ವರ ಮರಪ
ಹೌದೌದು ಇಲ್ಲ ನೀ ನ ಆರಾಮೀ ನೋಡ ಏನು ಹ ಊರಲ್ಲೇ ಇದೇನ ನ ನಾನು
ಹ್ಮ್ ಹ್ಮ್ ಯಾರ ಮರ ಮಜ ಮರಾಗ ಹ ಎಲ್ಲ ಇನ್ನ್ದೆ ನಾಾವನ್ ಇನ್ನುೂ ಒಂದು ವಾರ ಇದೆ ಅಲ್ಲ
ಹಾ ಇನ್ನೊಂದ್ ವಾರ ಹ ಇನ್ನೊಂದ್ ವಾರ ನಮ್ಮಲ್ಲಿ ಎಲ್ಲಿ ಇದು ಹದಿನೇಳೇಳ ತಾರೀಕೇನು ಅದಲ್ಲಾ ನಾಳೆಲ್ಲಾ ನಾದ ಗುದ್ದಲಿ ಅಂತಾರಲ್ಪ ಅದು ಬಳ್ತಾವ
ಹೌದೌದೌದು ಅಮ್ಮಾಮಾಷ ಆದ ಮೂರ್ ಒಂದ ದಿವ್ಸಗೆ ಏನ್ ಬಿಡ್ತದ ಹ್ಮ್ ಆ ಕಡೆ ಹ ಇವತ್ ಅಮಾವಷ್ಯೆ ಇರ್ಬೇಕು ಅಮಾಶ ಹ ಆಮಶ್ಯತ್ತು ಹ್ಮ್
ಗದಲೇಬ
ಹ್ಮ್ ಅಕ್ಕಡೆ ಐದು ಐದು ದಿವಸಕ ದೇವರು ಕರ್ತ
ಹೌದೌದ ಹಾ ಹಂಗಗೆ ಅ ಹ್ಮ್
ಮತ್ತೆ ಎಲ್ಲಾ ಆರಾಮಲ್ಲಪ್ಪ ಮತ್ತೊಂದು ಸಂಸಾರ
ಮತ್ ಮತ್ತೆ ಏನಲ್ಕಡ ನಿಂದ ಎಲ್ಲಾ ಪೇಪರ್ ಗೀಪರ್ ಎಲ್ಲಾ ಕರೆಕ್ಟ್ ಅದಾವಿಲ್ಲ ಮತ್ತ ಮತ್ತ ಈಗ ಯಾವನ್ ಇದ್ರರು ನೋಡ್ ತಕೊಂಬಿಡು
ನನ್ನ ಪೇಪರ್ ಕರೆಕ್ಟ್ ಅದಾವ ಆೀಸೆಂಟ್ ಒನ್ೊಂದು ನೋಡಿಂಗಲ್ಲಾಗ
ಅದ ಯಾವ್ದ ಇದು ಅಲ್ಲ ಮತ್ತೆ ಪ ಪ ಸಿ ಬಿಟ್ರಲ್ವಾ ಹಾಕಿದ್ ಹೆಂಗ್ ಮಾಡಿ ನಮ್ಮ ಹ ನಮ್ ಫ್ರೆಂಡ ಅಂದಾವ ಹಾ ಹೌದಾ ಅದು ಮಾಡ್ಸ್ಬೇಕು ನಮ್ಮ ಕಲ್ಯಾಣ ಕರ್ನಾಟಕ ಮೇನ್ ಇರದು ಇಲ್ಲ ಅದು ತ್ರೀ ಸೆವೆಂಟಿ ಒನ್ ಇತ್ತಂದ್ರ ನಮ್ಮ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆ ಅಲ್ಲ ಅದುಸ್ಟ್ ಸೀಮಿತ ಅದ ಅಕಸ್ಮಾತ್ ತ್ರೀ ಸೆವೆಂಟಿ ಒನ್ ಜೆ ಇಲ್ಲಾ ಅಂದ್ರನು ನೀವು ಓದಿದಂತ ಸರ್ಕಾರಿ ಪ್ರೌಢಶಾಲೆ ಆಗಿರ್ಬಹುದು ಇದು ಪ್ರಾಥಮಿಕ ಶಾಲೆ ಆಗಿರ್ಬಹುದು ಅಲ್ಲಿ ಹೋಗಿ ಸಿಂದ ಅದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಅಂತ ಕೊಡ್ತಾರ ನಾವು ಆನ್ಲನ್ ಇ ಜೆರಾಕ್ಸ್ ಅಂಗಡ ಹೋಗ ಅವು ಜೆರಕ್ಸ್ ತಕೊಂಡ್ ಹೋಗ ಕಾಪಿ ಬಿ ಮೂರ್ ಶರ್ಟ್ ತಗೋಬೇಕವು
ಹ ಹಾ
ಚಂದು ನೀ ಎಲ್ಲೆಲ್ಲಿ ಓದಿದಿ ಅಲ್ಲಿ ಲ್ಲಿ ಲ್ಲೋಗಿ ಭರ್ಷಬರ್ಬೆಕ್ ಕವು ಹ್ಮ್ ಅಲ್ಲೆಲ್ಲಿ ಹೋಗಿ ಬರ್ಸ್ ಬರ್ಬೇಕು ಬರ್ಸೊ ಬಂದ ಏನ್ ಮಾಡ್ಬೇಕು ಅದ ಆನ್ಲೈನ್ ಅ ಅಪ್ಲಿಕೇಶನ್ ಆಗ್ತಾರ ನೊಡ್ ತಹಶೀಲ್ ಆಫೀಸನಾ ಎಲ್ಲಾ ಗ್ರಾಮವನ್ನು ಕರ್ನಾಟಕವನ್ನು ಹಂಗಿರ್ತವಲ್ಲ
ಹಾ
ಲಕೇಶಂದು ಅವೆಲ್ಲಾ ಪಾಣಿ ಗಿಣಿ ಡಾಕ್ಯುಮೆಂಟ್ಸ್ ಇರ್ತಾವ ನಮ ಏನ್ ಇರೋದ ಇವ್ನೇ ನೋಡು ಆ ತ್ರಿಸೆಂಟ್ ಸೆವೆಂಟ ಒ ಜಂ ಪಟ್ಟದ ಅಂದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ
ಗೊತ್ತ ಅದ ಮಾಡಸ್ಬೇಕು ಸ್ವಲ್ ನಮ್ದೇ ಸ್ವಪದ ಹೊಲದ್ದ ಸ್ಪ ಪಾಣಿದ ಇದೆ ಹೆಸರು ಇದ್ದಲ್ಲ ಅದಕ್ಕೆ ಸ್ವಲ್ಪ ಅದನ ಬಿಟ್ಟಿದ್ದೆ ಅದನ್ನು ಮಾಡ್ಸಿ ಕ್ಲಿಯರ್ ಮಾಡ್ಸಿ ಮಾಡ್ಸಿದ್ರ ಆಯ್ತಂತೆ
ಹ್ಮ ಹೌದೌದು ಅದ ಅದಷ್ಟು ಮಾಡಾರ್ಸ ಬಿಡ ಮತ್ತ ಮ ಹೆಂಗ ಆಗ್ತದು ಅಪ್ಲಿಕೇಶನ್
ಅಂದ ಕೇಳ್ಬೇಕದ ಅದೆ ಎಲ್ಕ
ಇಲ್ಲ ಅದು ನಾನ್ ಹೆಜ್ಗೆ ಆದದ ನೋಡ್ರ ಮೂರ್ ಸಾವಿರದ ಒಂಬೈನೂರ ಮ್ಯಾಮ್ ಮೂರ್ ಸಾವರ ಏ ಒಟಾ ನಾಕ್ ಸಾವಿರ ಚೇಂದ್ ಅದಪ್ಪಾ ಇದ್ ನಮ್ ಕಲ್ಯಾಣ ಕರ್ನಾಟಕದ ಒಂಬೈನೂರ ಇದು ಐನೂರ ತೊಂಬತ್ತೈದ್ ಏನ ಅದ ಉದ್ದೆ ಅದು ನಾಚ್ಚಿಗೆ ಅಂದ್ರೆ ನಮ್ ಕಲ್ಯಾಣಕಕಾರಾಗಗ್ಬ ಬಿಟ್ಟು ಅದ ಎಷ್ಟ ಅದ ಮೂರ್ ಸಾವಿರದ ಮ್ಯಗ
ಮೂರ್ ಚಿಲ್ರ ಅದ್ರ ಆಗ ಹದಿನೈದುನೂರಏ ಹದ್ಟು ಹದಿನಾರ ಚಿಲ್ರ ಲೇಡಿಸಸ್ ಅದ
ಹಾ ಹಾ ಹೌದೌದು
ಹಾ ರೇಡಿಸ್ದ್ ನಂಬ್ದ್ ಜನ್ಸ ದಡ್ಡ ಹ ಎರಡ್ ಸಾವಿರ ಚಿಲ್
ಅದ್ರ ಕೆಲವೊಂದು ಇದನ್ನು ಕೊಟಾನ ಅವ ಹ ಈ ಪ್ಲೇಸ್ ಅಂದ್ರ ಅಂದ್ರೆ ಈ ಡಿಸ್ಟ್ರಿಕ್ ವೈಸ್ ಆ ಕಾಸ್ನ್ಯಾಗ ಎಷ್ಟೆಷ್ ಉದ್ಯೋಗಗಳ ಅದಾವಂತನ ಕೊಟ್ಟ ನಾವ
ಹಾ ಹಾ ಹೌದೌದು
ಹ ಅಷ್ಟೇ ಮಾಡೋ ಹಂಗಾರ ನಾನು ಸ್ವಲ್ಪ ಕೆಲ್ ಸದ
ಹ್ಮ ಆರಾಮ ಪಾ ಆರಾಮ ಇನು
ಹೌದು ಆರಾಮ ಸರಿಯ ನಾನ್ ಸ್ವಲ್ಪ ಕೆಲ್ಸ ಅದ ನಾನನ್ ಇಡ್ತೇನನೆ ಸ್ವಲ್ಪ ಹೋಗೋದ ಅ ಇಲ್ಲಿ
ಸರಿ ಸರಿ ಸರಿ ಓಕೆ ಸರಿ ಬಾಯ್